ಹಲೋ.
ನಮಳ ಕಟ್ಲ
ಏನಿಲ್ಲ.
ಹಾ.
ಏನಿಲ್ಲಾ.
ಊಟ ಮಾಡಿದೀಲ್ಲ.
ಊಟ ಏನಿಲ್ಲ ಈಗ ಮಾಡಬೇಕು.
ಹ್ಮ ಹೌದಾ ಶಾಲಿಗೆ.
ಶಾಲಿಗಿಲ್ಲ.
ಹೋಗಲ್ಲನ.
ಹ್ಮ್.
ಯಾಕ.
ಸುಮ್ನೆ ಇವತು ಮಿಸ್ ಬರಲ್ಲ.
ಅಲೆ ಮತ ಬರಲ್ಲ. ಮನೆಗ ಇರತೇನು.
ಹ್ಮ್.
ಎಷ್ಟನೇ ಕ್ಲಾಸ್ ಇಗ.
ಎಂಟು.
ಏನ ಮಾಡ್ತಾ ಮನೆಗ ಇದು.
ಮನೆಗ.
ನಮ್ ಕೂಡದು.
ಫ್ರೀ ಫೈರ್ ಆಡತಿ ಏನು.
ಹ್ಮ್.
ನಿಮ್ಮ ಅಣ್ಣ.
ನಮ್ಮ ಅಣ್ಣ ಈ ಸ್ವಲ್ಪ ಕೆಲಸಕ್ಕ ಹೊಗ್ಯನ ಅವ.
ಕೆಲಸಕ ಹೊಗ್ಯನ.
ಹ್ಮ್.
ಇನ್ನು ಊಟ ಮಾಡಿಲ್ಲ ಏನು.
ಇನ್ನು ಇಲ್ಲ ನಿಮ್ಮದ
ನಮ್ದ ಆಯ್ತ ನೋಡ
ಆಯ್ತಾನು
ಹ ನಿಮ್ ದೋಸ್ತರು ಎಲ್ಲಾರೂ ಯಾರ ಸಾಲಿಗೆ
ಹ್ಮ್
ಹ್ಮ
ನೀವ ಹೋಗಲ್ಲ
ಹೌದು ಇನ್ನ ಚಾಲೂ ಆಗಲ್ಲ
ಹೌದಾ
ಹ ಒಲದಾದಾ
ಆದ್ರೆ
ಎಷ್ಟ ಎಕರೆ ಅದು
ಒಂದ ಹತ್ತು ಎಕರೆ ಆದ್ರಿ
ಹ್ಮ್ ತಗರಿ ಭತ್ರೆನಾ
ಹಾ ರಿ
ಆ
ತೊಗರಿ ಬಿದ್ದೆವ್ರಿ
ಎಲ್ಲಟ
ಹಾ
ಹ್ಮ ಹ್ಮ
ಹ್ಮ
ಹೊಲ ಮನ ಕೆಲ್ಸ ನೀವೇ ಮಾಡ್ತೇನಾ
ಹ
ನಿಮ್ಮಣ್ಣ
ನಮ್ಮನ್ನ ಸ್ವಲ್ಪ ಬಿಡ್ಲಿಂಗದ ಕೆಲ್ಸ ಗೋತ್ತು
ಹ್ಮ್ ಒಂದ ಹತ್ಯೆಕ್ರಿಯದ ನಮ್ದುನು
ಹತ್ತ ಎಕರ ಏನ್ರೀ
ಹೂ
ನೀವ ಏನ್ ಬಿತ್ತರಿ
ನಾವನ್ ತಗ್ರಿ ಆಯ್ತೆ
ಹೌದನ
ಚನ ಮತ್ತೇನ್ ಮಾಡಕೈತಿರಿ
ಮತ್ತೆ ಏನಲ್ಲ ನೋಡ್ರಿ ನಿಮ್ದ್ ಆರಾಮ್
ನೀವು ಏನ್ ಮಾಡಡದ್ರಿ
ನಾವ ಏನಿಲ್ಲ ಅರಸಲ್ಲ ಮಕ್ಕಂಡಿ
ಹೌದೇನ್ರಿ
ಹಾ..
ಹೌದು
ಸಾಯಿ ಸೋರ್ ಬರ್ಲಾರ ನೀನ್ ಇಳ್ಕೊಂಡ್ ಹಕ್
ಏ ನಮಗ್ ಬರಲ್ರಿ
ಹೌದಾ.. ಹುಡುಗರು ಕಳಸ್ತಾರಾನ ಹಡ್ಕೊಂಡ ಹೋಗ ಹಿಡ್ಕೊ ಬರ್ಲಿ ಅಂತ
ಹ್ಮದ
ನಿನ್ನೆ ಬಂದರ ನೂರಕ
ಒಂದ ಹಾವ್ರೆ ಮನಾಗ ಇದಿದ್ದೀರಿ
ಬಾಗಲು ತಗದಾ ಎಲ್ಲ
ಯದಲ್ನ
ಹಾ..
ಹ
ನಿಮ್ ದೋಸ್ತರು ಬಂದ್ರ ನಿಳ್ಕೊಂಡ ಹಕ ಹ್ಮ್ ಹ್ಮ್ ಸಿಕ್ಕ ಸಿಕ್ಕಲಾನ ಅವ್ರ ಕೈಯಾಗ
ಹ್ಮ ರೀ ಇಲರಿ
ಹ್ಮ. ಅಲೋ
ಹಲೋ
ಶಾಲಯದ ಎಲ್ಲ ಬಿಟ್ಟೆ ನೀಗ
ಹ್ಮ ರೀ
ಮ ಕಲ್ಸದ
ಕೆಲ್ಸ ಕೆಲ್ಸ ಮುಂದ ಮಾಡ ಮಾಡ್ದ
ಆ
ಎಲ್ಸ ಎಲ್ಸ ಮುಂದಂಗ ಮಾಡಡದ್ರ
ಈಗ ಮನ್ಯಾಗ ಊಟ ಮಾಡದ ಮನ್ಯಾಗಾನ
ಹಂಗಗೆ ಯಾವಾಗ
ಹೌದಾ ಈಗ ಮಾಡಕಯ್ತು
ಹ ಸ್ವಲ್ಪ ಬಿಡ್ಲಿ ಮೇಲೆ ನಿಂತಿದ್ದಾರೆ
ಹ್ಮ್..
ಹಂಗೆ ಸುಮ್ ನಿಂತಿತ್ ನೋಡ್ರಿ ಬೆಳ್ಳಿ ಮ್ಯಾಲ
ಸಾಯಿಲ್ ನೋಡಕ ಇತೆನ
ಹದ
ಸಾಲೂರ ಕಚ
ಏ ಹೇಳ್ರಿ ನ ಶಾಲ
ನಿಮ್ಮ್್ಯಾಗಲೆನ್ ನಿಮ್ ಮನೆ ಮ್ಯಾಲಲೆ ಹೆಸನ್ ಸಾಲ ನೋಡಕತ್ತೇನ ಅಂದ
ಎಲ್ರುೂ ಸುಮ್ ನಿತಿದ್ದೀರಿ
ಹ್ಮ್
ನೀವ ಎಲ್ಲಂತೀರಿ
ನಾವು ಮಕ್ಕಂಡಿಪ್ಪಾ
ಮಕ್ಕಳಿದೆ ಅಲ್ಲೆ
ಹ್ಮ್
ಈಗ್ ಜಸ್ಟ್ ನಮ್ ಮುಂದೆ ಒಂದುಎರಡು ಹುಲಿ ಹಮ್ಮ ಮಾಡ್ರಿ
ಹ್ಮ್
ಅಕ್ಕ ನಾನೇ ಬಿುಟ್ಟಿದ್ದ ಹ ರ
ನಿಮೇ
ಹಾ ರೀ ಸಾಕ್ಷಿನ್ರಿ ನಾನ್
ಮಂದ ಕಣಕ್ಕತ್ತ ಮಗನ ಎಂದೇಲ
ಹೌದನ್ರಿ ಇ ಒಂದ ಎಲ್ಲಾ ನೋಡ್ರ ನೀವೇ ಬಿರಿ ನೋ ಎಲ್ಲಿ ಬಿಟ್ರಿ
ಲ್ ಬಂದಂತ ನೀ ಮಕ
ಬಂದ ಇ ನಂಬಲ್ಲ ಮಕ್ಕಂದ ಹಲಿ ಬಂದ
ಹ್ಮ
ಇನ್ನೊಂದ ಅಲ್ಲಿ ಅಲ್ಲಿ ಮಕ್ಕಳಂದ್ರೆ ಆ ಕಡೆ ಜಾಗದಾಗ ಬಿಟ್ಟಿಂದ ಅದಕ್
ಹ್ಮ ಹ್ಮ
ನಿಮ್ಮಲ್ಲಿಂಗ ಒಳಗತ್ತವ್ರೀ ನಿಮ್ಮಲ್ ಹಂಗ ಒಳಗತ್ತ
ಯಾರ
ನಿಮ್ಮ್ ಹುಲಿ ಎಲ್ಲಿ ಸಾಕ್ಷಿರಲ್ರರಿ
ನಮ್ ಸಾಕ್ ಶಲ್ಪ
ಹೌದನ್ರಿ
ಉಡುಗಿಲ್ಲ ಸಾಕಲ್ಲ ಮರ ಗಾಡಿ ಗಡಿ ಆಲು ದೊಡ್ಡು
ಯಾವದ
ಯಾಯ
ಒಂದ್ ಹೆಲಿಕಾಪ್ಟರ್ ಮ್ಯಾಗ ನಿಂದಸನ್ ರೇ
ಹಾ
ನಿಮ್ಮ ಇಮಾನ ಒಂದ ತರ್ಬಕ್ ಮಾಡ್ರಿ ನೀನ್ ಏನ್ ಮಾಡ್ತರಿಲ್ರಿ
ಹ್ಮ್ ಹ್ಮ್ ಇಮನ ಎಲ್ಲಿ ಅಂದರ್ಸ್ತರಿ ಹತ್ ಎಕರೆ ಹೊಲ್ದಾಗ
ಹೌದ
ಹ್ಮ ಹ್ಮ್ ಈಗ ಹೆಲಿಕಾಪ್ಟರ್ ನಮ್ಮ
ಹ ರೀ
ನಮ ದೊಡ್ ದೊಡ್ಡ ಬಿ ಎಮ ಡಬ್ಲ್ ಮಹೇಂದ್ರ ತಾರ್ ಮರ್ಸಿಡೀಸ್
ಹೌದೇನ್ರೀ
ಹ್ಮ್ ಲಯಂಬರ್ಗಿನ್ನಿ
ನಾಂತ ಚೀಟಿ ಹೊಡ್ಯದ ಇರ್ತತ್ನ್
ಅಲ ಅಲ ಚಿಟಕಿ ಇಲ್ಲನ್ಮಶೋರೂಮ್ ಆಲಿ ಅಂತ ದೊಡ್ಡ ದೊಡ್ಡ ದಾಗ ನಮಗೆ ದೊಡ್ಡ ಆಯ್ತು
ಹೌದನ್ ರೀ
ಮರಿ ಅಬ ನಾಳೆ ಪ್ರಫಷೋರೂಮ ನಮದ
ಹೌದನ್ರಿ
ಹ ಯಾರದು ಕ ಪತ್ತರ್ ಹ್ಮ್ ಟ್ಯಾಕ್ಟರ್ ಅವನ
ಅ ಟ್ಯಾಕ್ಟ್ರವರ್ ರ
ಹ್ಮ್ ಹ್ಮ್ ಹ್ಮ ಗಳ ನೀವ್ ಇಡ್ತರನ
ಹೇಳರಿ ನ ಬರ್ರ ಒಂದ ಎರಡ್ ಆರ್ ಮಕ್ಳಗ ಇಟ್ಟಲ್ರಿ
ಹ್ಮ
ಅವ್ರೇ ತಾರ ನ ಮಲ್ಯನೂ್ರ
ನೀವುನದ ಮಕ್ಕದನು ನಾವ್ ಏನು ಹೊಲ್ಕ್ಕೆ ಹೋಗಲ್ಲ ಕಾಲ ಇಡಲ್ಲ
ಹಂಗಗೆ ಹೆಂಗ್ರೀ ನಾನ್ ಕಾಲಡ ಅಲ್ಡ್ರಿ
ಹ್ಮ ಹೆಲಿಕಾಪ್ಟರ್ ತ ಒಂಡ ಯಕಡೆ ಎಕ್ಕಡೆ ಹೋಗ್ಬೇಕು
ಹ ಎಲ್ಕಬ್ಬ್ರ ಬಾಡಿ ಕೊಡತ ನ್ರೀ ಒಬ್ಬೊಬ್ರ
ಇ ಮಲ್ಲಿಕಾರ್ಜುನ್ ಕರಿಯಾಗ
ಹಾ
ಹ್ಮ್
ಈಂಗ ಬೇಡಪ್ಪತಿದ್ರೀ ಕೊಡಲ್ಲಸನ್ರಿ
ಮತ್ತೆ ಯ ಕಡೆ ಹೋಗಕ್
ಸ್ವಲ್ಪ ಮೀಟಿಂಗ್ ಆದ್ರೂ ಹೋಗ ಬರ್ತೀವರಿ
ಹ್ಮ್ ಎಲ್ಲಿ ಮೀಟಿಂಗ್ ಅಕ್ಷರಗ
ಹಾ ರೀ
ಹ್ಮ ಹ್ಮ
ಸಾಲಿಗೆ ಹೋಬಕಿಲ್ಲ
ಯ ಸಾಲಿಗೆ ಏನ್ ಹೋಗೇತಿ
ಬೇಸರನ್ ಸಾಲಿ
ಹೌದಾ
ಹ್ಮ್ ಹ್ಮ್ ಯಾಕ ಹೊಡ್ತಾರ ಸರ್
ಹಳೆದ್ರ ನಮ್ಗೆ ಯಾಕ್ ಹೊಡಿತ್ಯರ ಅವರ
ಇವತ್ತು ಯಾಕೋಲ
ಹ ಆಳದಾಂಗ
ಬೇಸರತನ ಅತ್ತ ಈಗಿನ ನಿಮಷ ಊಟದ ಆಗ್ಯದಲ್ಲ. ಸ್ಜ
ಊಟಗಿಟ್ಟ ಅದ್ದಿ ಈಗಾನ ಬಿರಿಯಾನಿ ತಿನ್ ನೋಡ್ರಿ
ಹೌದಾ
ಹಾ ರೀ
ನಾವ ಅನ್ನ ಹಾಲ
ಹಾಲ್ ಒಡಿ ಅವ
ಹ್ಮ್ ಅರಮಲ್ಲಾ ಅದಕ್ಕೆ ಹಾಲು ಉಂಡಿನಿ
ನಾವ್ ಬಿರಿಯಾನಿ ಉಣಗ್ತೇವ್ರೀ
ಮ ಚೈನಂತ ಅದೇನ ಹ್ಮ ಹ್ಮ್ ರ ಬಾಳ ರೊಕ್ಕ ಬಾಳ ಎಂಕತ್ರಿ
ಹ ಭಿಕ್ಷೆಕ್ ಸರಿ ಒಂದೊಂದ್ ಲಕ್ಷ ಕೊಟ್ಟ ಹಾಕ್ತಾನಾರಿ ಇರ್ದಾಗ
ಹ್ಮ್ ಹ್ಮ್ ಹ್ಮ್
ಹಾ ರ ನೀವನ್ ಕಂತ್ ಬಿಡ್ತಳ ರೀ ನಾ ಕೊಡ್ತನರೀ
ಅವರು ಬಂದರ ನ್ ಮನಿಗೆ
ಹೇ ಬಂದಾರೀ
ಹ್ಮ್ ಹ್ಮ್ ನಿಮ್ಮ್ ಅಕ್ಕರಿಗೆ ಬಂದಾಗ ಹೋದಾಗ ಎ ಎಷ್ಟಷ್ಟು ಕೊಡ್ತರ ಅವ್ರೀ ಹೆಲಿಕಾಪ್ಟರ್ ಬಿಟ್ಟಬತ್ರ ನೀವ ಹೋಗಿ
ಖರ್ಚಗೆ ಕೊಡ್ತನ ಒಂದ ಹತ್ತು ಲಕ್ಷ
ಹ್ಮ್ ಹ್ಮ್ ನೀವ ಹಯತ್ ನೆಲ್ ಕಟರು ಬಿಟ್ಟು ಬರಕ್ಕೆ ಹ ಹಾ
ಹೇಲಿಕ್ಯಾಪ್ಟರ್ ಇನೊಂದೆಡ ಅದ್ ನೋಡ ನಮ್ಮಲ್ಲಿ ಬೇಕನ
ಏ ಹೆಲಿಕಾಪ್ಟರ್ ಬ್ಯಾಡ್ರಿ ಒಂದ ಒಂದ್ಡ ಇಮನ್ ಇದರು ನೋಡ್ರಿ
ಹ್ಮ್ ಇಮನ್ ನಾವ ಹೇಳ್ತ ಬುಕ್ ಮಾಡ್ರಿ ಅವಾಗ ಬರ್ತಾವ
ಹಾ ರ
ಹ್ಮ್
ನಡ್ ಕತ್ ಹೇಳ್ರ ನ ಮುಲಯು
ಅ ಮುಜೆ ಬಾರಿಪ್ಪ ವದಲ್ಕತ ನ ಅಡಡುಗ
ಹಾ ರೀ
ಯ ಊಟ ಗಿಟ ಹಾಕಿರಿಲ್ಲ ಅವಕ್
ಏ ಅವಕ ದಿನ್ ಕಂಡಗಿಂಡ ಹಾಕ್ಸ್ತಿರಿ ಅವಕ
ಹ್ಮ್ ನೀವು ಕಂಡ ಅವನು ಕಂಡ ಅವನು ತ ನೀವನು ಕಣ್ಣ ಅವನು ಕಣ್ಣ
ಹಾ ರೀ ನಿಮ್ ಕಡೆ ಮಳೆಗಡೆ ಆಗ್ಯದ ಅಲ್ರಿೀ
ಮಳಿಗಿಳ ಅಜ್ಜ ಆಗ್ಯದ ನೋಡಪ ನಿಮ್ ಕಡೆ
ಏ ನಮ್ ಕಡೆ ಗಾರ್ ಕಮ್ಮ ಗಾಳಿ ಬಿಟ್ಟತ್್ರೀ
ಎರ ಎಡು ಕಣ ಇತ್ತು ಮತ್ತ
ಏನ್ ಎಲ್ರರಿ ಸ್ವಲ್ಪ ಇ ಸು್ನೆ ಕಟ್ಟಿ ಇದ್ದಂಗ ಏನ್ ಆಾರ್ ಕಮ್ಮಿ ಬಿಡ್ತರಿ
ಹ್ಮ್ ಅಯ್ಯಏನ ಹಡ್ಕಂದ್ರೆ
ಗಡೆ ಗಾಯ ಬಿುಟ್ಟಿಲ್ಲ ಅನ್್ರ
ಈ ಗಾರಿ ಬಿಟ್ಟು ಅವಕಾಶ ಕೊಟ್ಟದ ನಮ್ ಕಡೆ ನಿಮ್ಮಂಗ ಬಿಟ್ಟಲ್ಪಾ
ಹೌದೇನ್ರಿ ಈಗ ಜಷ್ಟಟ್ ಒಂದ್ ಶಿದ್ರಮಯ ಬಂದ್ ಅದ್ ನೋಡ್ರಿ ಈಗನ
ಯ ಕಡೆ ಬಂದಿಂದ
ಏ ಮ್ಯಾಲಲ್ ಮೇಾಲ ಹೇಳ ಈಗ ಬಂದ ನೋಡ ಎಕ ಬಿಡ್ಬೇಕಂದ್ರ ಕೊಡ ಬಂದೆ
ಹ್ಮ್
ಈಗ ಜಷ್ಟು ಅಮ ಮ್ಯಾಗ
ಜಯ ಶ ಶಕ ಎದಕ್ ಬಂತ ಎಕ ಎಲ್ಗತಾನಂತ
ಅವ ಏನ ಎಲ್ಲ ನಡತರ ಅವ್ರ್ದ
ಹ್ಮ್ ನೀ ಅ ಕಡೆ ನೋಕಿ ಎನಕ್ಕೆಪಡ್ ತೊಂಡ ನೀ ಅಕಡೆ ಹಬಗ ಹೆಲಿಕಾಪ್ಟರ್ ತೋೊಂಡ
ನಿ ತಿರಿಗಡ ಕ ಬಸ್ರ
ಹ್ಮ್ ಇ ಮುಲಗಿ ಆಾಯ್ಕೊಂಡ ಹ್ಮ್ ಹ್ಮ್
ಸ ಪುಲಿಗಳಳಿಗೆ ಎಲ್ಲಾ ಊರ್ ತೋರ್ಸ ಮರ್ಕ್ಕಲ್
ಹ್ಮ್ ಹ್ಮ್ ನಿನಗೆ ತ್ತು ವರ್ಷ ಬರ್ತಾವ ಉಲಗಳು ಊರು
ಬರಿ
ಹ್ಮ್ ಊಟ ಯಾರು ಮಾಡಿದೆ
ಊಟದೇ ಬಿರಯಾನಿ ರೀ
ಯ ಬಿರಯಾನಿ ಚಿಕನ್ ಬಿರ್ಯಾನಿ ಹ್ಮ ಮುಂಜೆಲ್ಲ ಮಾಡ್ತಾರ ನಿಮ್ಮ ಮನ್ಯಾಗ
ಹ ಎಲ್ರ ಹಿಂಗ